ಸ
ನಮಸ್ತೆ ಕೇಳಸ್ತಾ ಇದೆಯಯಾ
ಹಾ ಹಾ ಕೇಳಿಸ್ತಾ ಇದೆ
ಕಾಫಿ ಆಐ್ತಾ
ಹಾ ಆಯ್ತು ನಿಮ್ದ್ ಆಯ್ತಾ
ನಮ್ದು ಕೂಡ ಆಯ್ತು ಏನ್ ಮಾಡ್ತಾ ಇದ್ದೀರಾ
ನಾವು ಹಾಗೆ ಸುಮ್ನೆ ಕೂತಿದ್ವಿ ನೀವೇನ್ ಮಾಡ್ತಾ ಇದ್ರ
ನಾವು ಕೂಡ ಸುಮ್ಮ್ನೆ ಹಾಗಿ ತಣ್ಣನೇ ಗಾಳಿಯಲ್ಲಿ ಕುಳಿತಾ ಇದ್ದೀವಿ ನೋಡಿ
ನೀವೇನ್ ಮಾಡ್ಕೊಂಡಿದ್ದೀರಾ
ನಾವು ಇಂಜಿನಿಯರಿಂಗ್ ಮಾಡ್ಕೊಂತಾ ಇದೀವಿ ಮೊದ್ಲನೇ ವರ್ಷ ತಾವು
ಹಾ ನಾನುನು ಪಾರ್ಮಸಿ ಮಾಡ್ತಾ ಇದ್ದೀನಿ ನಂದು ಮೊದುಲ್ನೇ ವರ್ಷ್
ಹ್ಮ್ ಹ್ಮ್ ಹಾಗೆ ಹೋಗಿದ್ರ ಇವತ್ತು ಕಾಲೇಜ್ಗೆ
ಇಲ್ಲ ಹೋಗಿರ್ಲ ಹೋಗಿದ್ದೆ ಬೆಳಗ್ಗೆ ಹೋಗಿರ್ಲಿಲ್ಲ ಮತ್ತೆ ಮಧ್ಯಾಹ್ನ ಹೋದೆ ಅವ್ರು ನಮ್ಮ್ ಶಿಕ್ಷಕಿ ಇವತ್ತೇನು ಪಾಠ ಮಾಡಲ್ಲ ಅಂದ್ರು ಅದುಕ್ಕೆ ವಾಪಸ್ ಬಂದ್ಬಿಟ್ಟೆ
ಓಹೋ ಹಂಗೆ
ಹಾ ಹೌದು
ಹ್ಮ್ ಏನ್ ಹಾ ನಾವ್ ಇವತ್ ಪರೀಕ್ಷೆ ಆಯ್ತ ಅಲ್ವಾ ಒಂದ್ ಗಂಟೆ ಹೋಗಿ ಬರ್ದು ಬಂದ್ವಿ
ಹೌದಾ
ಹ್ಮ್
ಮತ್ತೆ ಬೇಳ್ ಪರೀಕ್ಷೆ ಚೆನ್ನಾಗಿ ಆಯ್ತು
ಎಲ್ಲಾ ನಿಮ್ಗೆ ಗೊತ್ತಿದ್ದಿದ್ದೆ ಬಂದಿದ್ವಾ
ಹಾ ಹೌದೌದು
ನಿಮ್ಮಷ್ಟೇನ್ ಬರೋದಿಲ್ಲ ಬಿಡಿ ನಾವ್ ಹೆಣ್ಮಕ್ಳು ಬರೀತಾರಲ್ಲ ಅಷ್ಟು
ನಾ ಆಟೋದ್ ಏನ್ ಚೆನ್ನಾಗ್ ಬರಿಲ್ಲ ನಾವು
ಹಾ ಗೊತ್ತ ಗೊತ್ತು ಏನು ಬರಿಯಲ್ಲ ಅಂದಿರ್ತರಾ ನೋಡಿದ್ರೆ ಇಡೀ ಕ್ವಶನ್ ಪೇಪರ್ ಫುಲ್ಲು ತುಂಬಿರುತ್ತೆ
ಏನೇನ್ ಗೊತ್ತಿರುತ್ತೋ ಅದೆಲ್ಲಾ ಬರ್ದಿರ್ತೀವಿ ಅಷ್ಟ ಮ ಎಲ್ಲಾ ಕ್ವಶನ್ ನಮ್ಮ ಪತ್ ಏನದು ಆನ್ಸರ್ ಪೇಪರ್ ತುಂಬಿದ್ರೆ ಎಲ್ಲ ಗೊತ್ತು ಅಂತ ಅಲ್ವಲ್ಲಾ
ಹಾ ಹಗೆ
ನಮ್ಗೆ ಏನೇನ್ ಬರುತ್ತಾ ಮನೆ ಬರ್ದಿರ್ತೀವಿ
ಹ್ಮ್ ಮತ್ತೆ ಪ್ರವಾಸಕ್ ಹೋಗ್ಬೇಕಂತ ಏನಾದ್ರು ಇದೆಯಾ
ಹಾ ಹೌದು ಇದೇ ಆದ್ರೆ ಯಾರುನು ನಮ್ಮ ಸ್ನೇಹಿತರು ಸಹಕರಿಸ್ತಿಲ್ಲ
ಹ್ಮ್ ಎಲ್ಲೆಲ್ಲಿ ಹೋಗ್ಬೇಕಂತ ಇದೆ
ಎಲ್ಲೆಲ್ಲಿ ಹೋಗ್ಬೇಕು ಅಂದ್ರೆ ಇಲ್ಲೇ ಬೆಂಗ್ಗಳೂರಲ್ಲಿ ಸುತ್ತಾಡುವನಾ ಅಂತ ಇದೆ
ಹಾ
ಅ್ರ ನಮ್ ಸ್ನೇಹಿತರು ಯಾರು ಸಹಕರಿಸ್ತಿಲ್ಲ ಒಬ್ರು ಸಹಕರ್ಸುದ್ರೆ ಇನ್ನೊಬ್ರು ತಪ್ಪಸ್ಕೊಂತಾರೆ ಇನ್ನೊಬ್ರು ಬಂದ್ರೆ ಮತ್ತೆ ಮತ್ಬ್ಬರು ತಪ್ಪಸ್ಕೊಂತಾರೆ ಹಾಗೆ ಆ
ಅ ಹ್ಮ್ ನಂಗೆ ಎಲ್ಲಾದ್ರೂ ಒಂದೇ ಕಡೆ ಇ ತಪ್ಸ್ಕೊಳ್ದ ಹಾಗೆ ನೋಡ್ಕೊಂಡ ಹೋಗ್ಬೋದಲ್ವಾ
ಹಾ ಹೌದು
ಬೆಳಗ್ಗೆ ಏನ್ ಮಾಡಿದಿರಾ ತಿಂಡಿ
ಬೆಳಗ್ಗೆ ನಮ್ಮ ಪಿ ಜಿಲಿ ಇಡ್ಲಿ ಮಾಡಿದ್ರು
ಹ್ಮ್
ಅದು ಬೇಡ ಅಂತ ಹೋಗ್ಬಿಟ್ಟು ದೋಸೆ ತಕೊಂಡ್ ಬಂದಿ ತಿಂದ್ವಿ
ಹ ಯಾಕೆ
ಹಂಗೆ ಇಲ್ಲಿ ಸ್ವಲ್ಪ ಇಡ್ಲಿ ಚೆನ್ನಾಗಿರಲ್ಲ.
ಓ ಹಂಗೆ- ಹ್ಮ್, ತಾವು ಮಾಡ್ಕೊಂತಿದ್ದೀರಾ ಅಡ್ಗೆಅಲ್ಲಿ ಎಲ್ಲಾ ಹೊರಗಡೆ ತಗೊಂಡ್ ಬರ್ತೀರಾ
ಓ, ನಾವೇ ಮಾಡ್ಕೊಬಹದು ಹೊರಗಡೆನೂ ತರ್ಬೋದು.
ಹ್ಮ್, ಏನೇನ್ ಮಾಡ್ಕೊತೀರಾ
ಇಲ್ಲಿ ಸದ್ಯಕ ನಾನು ಏನು ಮಾಡ್ಕೊಳಲ್ಲ ಮನೇಲಿದ್ದಾಗ ಮಾತ್ರ ಮಾಡ್ಕೊಂತೀನಿ. ಇಲ್ಲಿ ಮಾಡ್ಬೇಕು ಅಂದ್ರೆ ಎಲ್ಲಾ ಬೇಕಾಗಿದ್ದ ಸಾಮಗ್ರಿಗಳೆಲ್ಲ ಇರಲ್ಲ. ಆ ಹ ಹೌದು ಆ ಕಾರಣಕ್ಕೆ ಏನೋ ಮಾಡ್ಕೊಳ್ಳೋದಿಕ್ ಹೋಗಲ್ಲ. ಮಾಡ್ಕೊಂಡ್ರೆ ಮ್ಯಾಗಿ ಒಂದ ಮಾಡ್ಕೊಂತೀವಿ ಅಥವಾ ಯಾವ್ದಾದ್ರು ಏನು- ಪದಾರ್ಥ ಸಾಮಗ್ರಿಗಳು ಏನು ಇಲ್ದಿರೋ ಬ ಸುಮ್ನೆ ಹಾಗೆ ಮಾಡ್ಕೊಳ್ಳ ಅಂತವನ ಮಾಡ್ಕೊ ತಿವಿ
ಹಾ
ಇನ್ನೇನು ಮಾಡೋದಿಕ್ ಹೋಗಲ್ಲ ಎಲ್ಲಿ ಇಲ್ಲಾ ಅಂದ್ರೆ ಎಲ್ಲಾ ತ ಗೋಬಂದಿ ಆಮೇಲೆ ಅದನ್ ಮತ್ತೆ ನಾವು ಇ ಇಟ್ಕೊಳ್ಳೋದಕ್ಕೂ ಆಗಲ್ಲ. ಕಮ್ಮಿ- ಕಮ್ಮಿನೂ ಸಿಗೋದಿಲ್ಲ.
ಓ, ಹಂಗೆ
ಹಾ, ಹೌದು-
ಹ್ಮ್, ಏನೇನ್ ಮಾಡ್ತೀರಾ ಅಂದಾಗೆ ಅಡುಗೆ.
ಏನೇನ್ ಮಾಡ್ತೀನಿ ಅಂದ್ರೆ ಅನ್ನ ಮಾಡ್ತೀನಿ. ಸಾಂಬಾರಮಾಡ್ತೀನಿ, ಮುದ್ದೆ ಮಾಡ್ತೀನಿ, ಚಪಾತಿ ಮಾಡ್ತೀನಿ ಅಷ್ಟೆ
ಹಂಗೆ,
ಹ್ಮ್
ಮುದ್ದೆ ಬರುತ್ತಾ ನಿಮಗೂ, -
ಹಾ, ಬರುತ್ತೆ.
ಹ್ಮ್, ಹ್ಮ್ ಹೇಳ್ತೀರಾ ಹೇಗ್ ಮಾಡೋದಂತ.
ಹೇಗ್ ಮಾಡೋದು ಅಂತಾನ
ಹ್ಮ್,
ಮುದ್ದೆ ಪಾತ್ರೆ ತಗೊಂಬೇಕು.
ಹ್ಮ್,
ನೀರ್ ಹಾಕಿ ಅದನ್ನ ಕುದಿ ಬರೋ ತರಕ ಕುದ ನೀರ್ ಕುದಿ ಬರ್ಬೇಕು.
ಹಾ,
ಅದಕ್ಕೆ ರಾಗಿ ಹಿಟ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಿಕ್ಸ್ ಮಾಡಿ ಅದನ್ನ ಬೇಯೋದಿಕ್ ಬಿಡ್ಬೇಕು.
ಹ್ಮ್,
ಎಲ್ಲಿವರೆಗೂ ಬೇಯಬೇಕು ಅಂದ್ರೆ ಅದು ಅಂಟಕೊಬಾರ್ದು.
ಹ್ಮ್, ಹ್ಮ್ ಹಂಗೆ
ಆಮೇಲೆ ಮುದ್ದೆ ಕೋಲ್ ತಗೊಂಡು ಅದನ್ನ ಇದನ್ನ ಏನಂತಾರೆ-
ಹೇಳಿ -ಹೇಳಿ ಏನಾದ್ದು ಹೇಳಿ
ಅದುನ್ನ ಹಿಟ್ಟಿನ ಕೋಲ ಹಾಕಿ ಅದನ್ನ ನಾದಬೇಕು. ಆಮೇಲೆ ಅದು ಗಂಟಲ್ವರ್ಗೂ ಆತರ ಮಾಡಿ ಆಮೇಲೆ
ಹ್ಮ
ಅದನ್ನ ಕಲ್ಲಮೇಲೆಅಥವಾ
ಹ್ಮ್ ಅದು ಹುಡ್ಕಬಹುದಾ
ಅಲ್ಲ ಅಲ್ಲ ಕಲ್ಲಿರುದ ಆ ರು ಬೊಕಲ್ಲ ಈಗ ಸೆಲ್ಫ್ ಇರುತ್ತಲ್ಲ ಕಲ್ಲಿಂದ ಏನಾದ್ರು ಇದ್ರೆ ಅದ್ರ ಮೇಲೆ ಹಾಕೊಂಡು ನೀರ್ ಹಾಕೊಂಡು ಕಟ್ಟೋದು
ಹ್ಮ್ ಹಂಗೆ
ಅಷ್ಟೇ
ಹ್ಮ್ ಮತ್ತೆ ಮುಂದೆ ಏನಾಗ್ಬೇಕಂತಿದ್ದೀರಾ
ಫಾರ್ಮಸಿಸ್ಟ್ ಆಗ್ಬೇಕು ಅಂತ ಇದ್ದೀನಿ
ಹೂಂ ಹೌದು ಹೌದು ಹಂಗೆ
ಹಾ ಹೌದು
ಎಲ್ಲ ದೊಡ್ ದೊಡ್ ಪ್ಲಾನ್ ಇಟ್ಕೊಂಡು ಬಿಟ್ಟಿದಿರಾ ಇಟ್ಕೊಂಡ್ ಬಿಟ್ಟಿದ್ದೀರಾ ಅನ್ಸುತ್ತೆ
ಹಂಗೇನಿಲ್ಲ ನೀವ್ ಯಾವ್ದು ಇಂಜಿನಿಯರಿಂಗ್ ಓದ್ತಾ ಇರೋದು ಇಂಜಿನಿಯರಿಂಗ್ ಲ್ಲಿ ಯಾವ್ದು
ನಮ್ದು ಮಾಹಿತಿ ತಂತ್ರಜ್ಞಾನ ಇನ್ಫರ್ಮೇಷನ್ ಸೈನ್ಸ್ ಹ್ಮ್ ತಮ್ಮ್ದಲ್ಲಿ ತಮ್ಮದ್ರಲ್ಲಿ ಕೂಡ ವಿಭಾಗಗಳು ಇದೆಯಾ
ಹಾ ಇದೆ ಮೂರ್ ವಿಭಾಗ ಇದೆ ಫಾಮ್ಡಿ ಬಿ ಫಾರ್ಮ್ ಯಾವ ಬಿ ಫಾರ್ಮ್ ಅಂತ ಮೂರ್ ವಿಭಾಗ ಇದೆ
ಹ್ಮ್ ತಾವೇಏನ್ ಓದ್ತಾ ಇದ್ದೀರಾ
ನಾನು ಬಿ ಫಾರ್ಮ್ ಓದ್ತಾ ಇದ್ದೀನಿ
ಹ್ಮ್ ಹ್ಮ್ ಚೆನ್ನಾಗಿ್ ನಡ್ತಾ ಇದ ವಿದ್ಯಾಭ್ಯಾಸ
ಹಾ ಕೇಳಿಸ್ಲಿಲ್ಲ
ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ ಅಂತ
ಹಾ ಪರ್ವಾಗಿವಾಗಿಲ್ಲ ಏನೋ ಒಂದ್ ತರ ನಡತಾ ಇದೆ ಹ್ಮ ನಿಮ್ದಲ್ಲ ಹೇಗ್ ನಡೀತಾ ಇದೆ ಹಲೋ ನಿಮ ಧ್ವನಿ ಸರಿ ಕೇಳಿಸ್ತಿಲ್ಲ ನೋಡಿ
ಗೆ
ನಿಮ್ ಧ್ವನಿ ಮದ್ ಮದದಕ್ಕೆ ನಿಲ್ತಿತ್ತು ಈಗ ಕೇಳಿಸ್ತಾ ಇಲ್ಲ ಹಲೋ
ನಮ್ದು ಕೂಡ
ಕೇಳಿಸಸ್ತಿದ್ಯಾ
ಹಲೋ
ಹಾ ಕೇಳಿಸ್ತಾ ಇದೆ ಹೇಳಿ
ಸ
ಹಾ ಕೇಳಿಸ್ತಾ ಇದೆ ನೀವ್ ನೀವ್ ಮಾತ್ ನಾನ್ ಮಾತಾಡೋದ ಕೇಳಿಸತಾ ಇದ್ಯಾ ಕೇಳಿಸ್ತಾ ಇದೆ ನಾನ್ ಮಾತಾಡ್ಲೋದ ನಿಮಗ್ ಕೇಳಿಸ್ತಿದ್ಯಾ ಅಂದ ಷ್ಟ ಇಲ್ಲಿ ಸಿಗ್ನಲ್ ಕಟ್ ತಾ ಇದ್ಯಾಾ ನನ್ನ ನಾನ್ ಮಾತಾಡೋದು ಕೇಳಿಸತಾ ಇದ್ಯಾಯಾ ನಿಮ್ಗೆ
ಹ
ಹಲೋ ಹಲೋ. ಹ್ಮ್ ಹಲೋ. ಹಲೋ. ಹಲೋ.